ಹಲೋ ರೀ ಮಕ್ಕೊಂಟಾಯನು.
ಇಲ್ಲ ರೀ ಒಚುರುಗತ್ ಸ್ವಲ್ಪ ವರ್ಕ್ ಅದು ಬಾಳ ಅದ ರೀ ಪೆಂಡಿಂಗ್. ಸ್ವಲ್ಪ ಲೇಟ್ ಆಗಿ. ನ್ ಒಳ್ಳೆ ಕಂಪ್ಲೀಟ್ ಮುಗ್ಬೇಕ್ರ ಯಾಕಂದ್ರೆ ಡೈಲಿ ಬ ಸ್ಡ್ಯ. ಲ್ಲ ಏನ್ ಮಾಡ್ಬೇಕನ್ ಗೊತ್ತಾಗಲೆ ಹೆಂಗು ಫ್ರೀ ಅದೇನಲ್ಲ ಸ್ವಲ್ಪ ಕೆಲ್ಸಗಳು ಅವ ಮುಗ. ತಕೊಂಡ ಆಯ್ತ ಅಂತ ಕುಂತನ್ ಪಾಪ ಅವರು ನಮ್ಮ.
ಇದು ಬರ್ತ್ರಿ ನೀವು ಲೆಸನ್ ಪ್ಲಾನ್ ಟೀಚರ್ಸ್ ಡೈರಿ.
ಇಲ್ಲ ರೀ ಟೀಚರ್ಸ್ ಡೈರಿ ಅವಾಗ ಲಾಸ್ಟ್ ಟೈಮು ಬಂದಿತ್ರಿ. ಕಂಪಲ್ಸರಿ ಬರಿೀಬೇಕು ಚೆಕ್ ಮಾಡ್ತೀವಿ ಟೀಚರ್ಸ್ ಡೈರಿಲ್ಲಾ ಅಂದ್ರ. ಟೀಚರ್ಸ್ ಡೈರಿಬೇಕಂತತ್ರಿ ಈಗ ಎಲ್ ಬರೋದೇ ಆಗಲಗೇ್ರಿ ಟೀಚರ್ಸ್ ಡೈರಿ ಯಾವಾಗ. ಕ್ಲಾಸ್ ನಾಗ ಹೋಗಿ ಪ ಸ್ಟಾರ್ಟಿಂಗ್ ಆ್ ಹುಡ್ಗು ಅಟೆಂಡೆನ್ಸ್ ಹಾಕ್ಲಿಕ್ಕೆ. ಬಕ್ಕೆ ಒಂದ್ ಹದ್ೈದು್ ಇಪ್ಪತ್ ನಿಮಿಷ ಬೇಕ್ರಿ.
ಒಂದ್ ಪಿರೀಡೆ ಹೋಗ್ತ ನಮ್ದಾರ ಎಪ್ಪತ್ತ.
ಹಾ ರೀ ಅ್ಮ್ಮ ಈಗ ಟೈಮಿಂಗ್ ಚೇಂಜ್ ಮಾಡ್ಯಾರ ಹನ್ನೆರಡು ಹದ್ೈದಕ ಬೆಳಿಗ್ಗೆ ಅಟೆಂಡೆನ್ಸ್ ಹಾ. ಹ ಬತ್ರಿ.
ಹನ್ನೊಂದು ಹದ್ಿನೈದಕ್ರಗ ಬೆಳಿಗ್ಗೆ ಅಟೆಂಡೆನ್ಸ್. ಎರಡು ಹದ್ಿನೈದಕ್ ಸೆಕೆಂಡ್ ಅಟೆಂಡೆನ್ಸ್ ರೀ ಹ್ಮ್.
ತವಲ್ಲಾ ಅಂತ ಹೇಳಿ ಹ್ಮ.
ಹೌದ್ರಿ.
ಮರ ಅಟೆಂಡೆನ್ಸ್ ಇ ಆನ್ಲೈನ್ ವರ್ಕ್ಗೆ ಹೊಂಟದ ಹುಡುಗ್ರ ಏನ್ ಕಸದಗವಲ್ ಏನಿಲ್ಲ.
ಬಿ ಅಟ್ಟೆ ಅಷ್ಟು ಇ ಶಿಲಾಬಸ ಅದು ಇದು ಮುಗಸರಾಗ ಟೈಮ್ ಆಗ್ತದೆ. ಮತ್ರಿ ಈಗ ಟೆಂತ್ಗೆ ಎಲ್ ಬಿ ಅದರಿೀ. ನೈತ ಟೆಂತ್ ರಿ. ನನ್ಗ್ ವಿನ ಪುಣ್ಯಕ್ ಟೆಂತ್ ಒಂದೇ ಕ್ಲಾಸ್ ರೀ ಎಲ್ಲ ಏಳ್ ತಗಳಲ್ಲ ನೈನ್ ತಗೊಳಲ್ರಿ.
ಅದು ಪ್ರೈಮರಿಗ್ ಇರಲೇನ.
ಹಾ ಇಲ್ರಿ ಸೆವೆಂತಿಗ್ ಅದ ರೀ ಈಗೆಲ್ಲಿ ಫಿಫ್ತ್ ಸಿಕ್ಸ್ ಸೆವೆಂತ್ ಏತ್ ಅದ ರಿ. ನೈನ್ತ್ ಟೆಂತ್ ಮೂರ್ ಕ್ಲಾಸ್ ಗೆ ಎಲ್ ಬಿ ಅದ ರೀ.
ಹ್ಮ ನಮ್ಗಿನ ಹೇಳಿಲ್ ನೋಡ್ರಿ ಸರ್ರು.
ಅದು ಬಂದಿರ್ತದ್ ನೋಡ್ರಿ ಎಲ್ ಬಿ ಅಂತೆ ಲಾಸ್ಟ್ ಏರ ಇಂಪ್ಲಿಮೆಂಟ್ ಮಾಡ್ಯಾರ ಅದನ.
ಹಾ ಲಾಸ್ಟ್ ಟೈಮ್ ತಗೊಂಡಿದ್ದ ಸೆವೆಂತದವರಿಗೆ ಇಲ್ಲ ಇಲ್ಲಿ. ಸ್ಕೂಲ್ ದಿನ ಹೇಳಿಲ್ಲ ಸರ್ ಅದ್ಕ ಅನ್ನಗತ್ತೆ ಬಂದ್ ಎರಡ್ ಎರಡು ಪಾಠ ಮುಗ್ಸನ ಒಂದ್ಸನ. ಒಂದ ಪೊಯಾಮು ಒಂದು ಇದಾಗ್ಯದ. ಹ್ಮ ಅದು ಸರಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲಲ ಅಂತ ನಾನ್ ಆಗತ್ತೀನಿ - - ಸರಿ ಒಮ್ಮೆ ಡರೆಕ್ಟ್ ಅದ ಎಫ್ ಎದೆ ಹಾಕ್ಯಾರ ಅವ್ರ್ ಡೈರೆಕ್ಟ್.
ಹ ಹೌದ್ರಿ ಇಲ್ಲ ಈ ಸದ್ಯಕ್ಕೆ. ಏನ್ ಮಾಡ್ರಿ ಅಂದ್ರ ಅವ್ರದು ಮೇ ಬಿ ಅವ್ರು ಇದು ಮಾಡ ಆಕ್ತಿಲ್ಲ ನೋಡ್ರಿ ಹಾಕ್ಲಿತ್ಲ್ಲೇನ ಬಟ್ ಹೈಸ್ಕೂಲ್ ಸ್ಕೂಲ್ ಕೇಳ್ತಾರಿ ಇರೋದೇ ಮೇನ್ ಅದು ಎಲ್ ಬಿ ಅದ. ಅಂದ್ರ ಸೈನ್ಸ್ ಮ್ಯಾತ್ಸ್ ಪರ್ ಚಾಪ್ಟರ್ ಮುಗೀತು ಅಂದ್ರೆ ಆ ಟೆಸ್ಟ್ ಮಿ ಘಟಕ ಪರೀಕ್ಷೆ ಅಂತ. ತಗೋದದ್ದೇವಲ್ರರಿ ಹ ಲಸನ್ ಬ್ಲೆ ಬೇಸ ಮೆಂಟ್ ಅಂತ್ ಹೇಳ್ರಿ ಎಲ್ ಬಿ ಬಂದದ್ ಇವಾಗ ಅದ್ರನು ಮಾಸಲಿ ಆನ್ಲೈನ್ ಎಂಟ್ರಿ ಆಗ್ತಾವ್ರಿ. ಆ ಸಿಸ್ಟಮ್ ಮುಂದ್ ಕೂತು ನಮ್ಮ್ ಮಾಸ ಎಂಟ್ರಿ ಮಾಡ್ತಿದ್ವಿರಿ ಆ ಹುಡುಗ ಆದಿಕ್ಕ ಏನ್ ಎ ತಗೊಂಡ ಬಿ ತಗೊಂಡ ಎಷ್ಟ್ ಮಾಸ್ ತಗೊಂಡ ಮಾರ್ಸ್ ಇವನ್ ಒಂದ ಕ್ವಶನ್ ಆನ್ಸರ್ ಮಾಡ್ ಇಲ್ಲ ಎಲ್ಲಾ ಅನ್ ಲೈನಾಗೆ. ಮಾಡಬೇಕ್ ಇದು.
ಹ್ಮ್ ಹ್ಮ್ ಈಗ ನಾವ ಇದ್ರು ಹೆಂಗ ಮಾಡ್ತೀವಿ ಪೂ ಸೇತುಪಂದ ಪೂರ್ವ ಬಾವಿ ಪೂಸ ಸಾಫಲ್ಯ ಪೂರ ಸಾಫಲ್ಯ ಯಾವ್ದಲ್ಲ.
ಸೇತು ಬಂದ ಪ್ರೀ ಮೆಟ್ರಿಕ ಮತ್ತು ಪೋಸ್ಟ್ ಮೆಟ್ರಿಕ ಟೆಸ್ಟ್ ರೀ ಸೇತು ಬಂದ ಸಾಪಲ್ಯತೆ.
ಸೇುತು ಬಂದ ಸಾಪಲ್ಯ. ಅದ ಎಂಟ್ರಿ ಪೇಜ್ ವರ್ಕೆ ಆಗಿದೆ ಇನ್ನು ಆನ್ಲೈನ್ ಎಂಟ್ರಿ ಮಾಡಿಲ್ಲ ಅದ
ಅದು ಏನೋ ಗೊತ್ತಿಲ್ರಿ ಒಂದ್ಸರಿ ಹಾಕಿದೇವಂದ್ರ ತಾನೇ ತಗೊಂಡದಂತ್ರಿ ಅದು. ಎರಡನೇ ಸರಿಗೆ ಏನ್ ಎಂಟ್ರಿ ಮಾಡದ್ ಬೇಕ್ ಗಿಲ್ಲ ಅಂತ ಮತ್ ಅದು ಟೆಸ್ಟ್ ತಗೊಂಡು ಮತ್ ಯಾರ್ದು ಸ್ಟೂಡೆಂಟ್ ಅಬ್ಸೆಂಟ್ ಇರ್ತ ನೋಡ್ರಿ.
ಆ ಅಬ್ಸೆಂಟ್ ಇದ ಸ್ಟೂಡೆಂಟ್ಸ್ ಮತ್ತ ಬರಸಿ ಹಾಕ್ಬೇಕಂತ್ ರಿ ಇದು.
ಹುನ್ರಿ ಈಗ ನಾವ್ ಎಷ್ಟ್ ನೋಡ್ರಿ ನಮ್ ಸ್ಕೂಲ್ ಟೋಟಲ್ ಸ್ಟ್ರೆಂತ್ ನೂರ ಹತ್ತು ಜನ ಅದಂತ ಅನ್ಕೋರಿ ಫಸ್ಟ್ ಜೂನ್ ಮಂತ್ ಒಳಗ ಒಂದ್ ಮೂವತ್ ಜನ ಅಷ್ಟೇ ಬಂದಾರೀ ನಾ ಮೂವತ್ತು ಜನಕ್ ಅಷ್ಟೇ ಇದು ಪ್ರೀ ಮ ಪೋಸ್ಟೆಡ್ ಟೆಸ್ಟ್ ಮಾಡನ್ ರಿ. ಆ ಮೂವತ್ತು ಜನದ ಅಷ್ಟೇ ಹಾಕೇನ್ರಿ ನಾನು ಇನ್ನ ಈ ಕಡೆ ಎಷ್ಟು ಜನ ಎಪ್ಪತ್ತು ಎಂಬತ್ತು. ಜನ ಬಂದಿರಲ್ರಿ ಅವ್ರು ಬಂದಾಗ ಮತ್ ಕಂಡಕ್ಟ್ ಮಾಡಿ. ಅವ್ರ ಅ ಆದು ಕ್ವಶನ್ ಪೇಪರ್ ಎಷ್ಟ್ ಮಾರ್ಕ್ಸ್ ತಗೊಂಡಾರೆ ನೋಡಿ ಮತ್ತ್ ಅದು ಆಗ್ಬೇಕಂತ್ ರಿ.
ಹ್ಮ್ ಆ ಪೇಪರ್ ಗಳು ಬಂದವರು ಎಲ್ಕ್ ಮಾಡ್ತಾರ ಸುಮ್ ಆನ್ಲೈನ್ ಕೇಳ್ತಾರ ಅದ್ ನಮ್ಮ್ ಅಂದಾಜ್ ಮೇಲೆ ಹಾಕ್ಬ ಬಿಡ್ಬಕ್ ಅದ. ಹುಡುಗರುಗ್ ನಾವು ಕ್ಲಾಸ್ನಂಗ ನೊಡಿ ಇರ್ತೀವಲ್ಲ ಯಾರ್ ಹೆಂಗ ರಿಯಾಕ್ಟ್ - - ರೆಷನ್ ಎಂಗಾದ ಕ್ಲಾಸ್ ರೂಮ್ ಒರ್ಕ್ ಅವ್ರಾದು.
ಸ್ಕೂಲ್ ನಾಗೆ ಎರಡ್ ವರ್ಷ ಮೂರ್ ವರ್ಷ ಕಂಟಿನ್ಯೂ ಮಾಡ್ತಾರೆ ಒಂದು ಅಜ ಅಜಾಮ್ಶನ್ ಮೇಲೆ ಗೊತ್ತಿರ್ತದ ಮಕ್ಳಿಗ್ ಹುಷಾರ ಇದು. ಅದು ಬಟ್ ನಾವು ಈ ಸ್ಕೂಲ್. ಹೊಸಾಗ ಹೋದವರಿಗ ಅದ ಅರ್ಥ ಆಗಲ್ರಿ ಹಾ ರೀ.
ಅದ ಹಂಗೆ ಐತ್ರಿ ಈಗ ಫಸ್ಟ್ ಪೂರ್ವ ಸೇತು ಬಂದ ತೋರಿ ಅಂತಂದ್ರ ಈಗ ಅಂದಾಜ್ ಮೇಲ ಹಾಕ. ಬೇಕಂದ್ರೆ ಗೊತ್ತ ಇಲ್ಲ ಹುಡ್ಗರು ಯಾವ್ ಹೆಂಗ ಅವ ಅಂತಳೆ.
ಹೌದ್ರಿ.
ಕಲ ನ ಮಾತಾಡದ ಮೇ ಅಂದಾಜ ಹಿಡ್ಕೊಂಡು ಹಾಕಿನ್ ಕೆಲೊಬ್ಬರುದು ಕೆಲವಬ್ಬರುದ ಪೇಪರ್ ನೋಡಿ ಹಾಕ್ಬೇಕು. ಏನಾದ್ ಮಂಕಿ ಸ್ಪೆಲ್ಲಿಂಗ್ ಇಲ್ಲ ಡಾಂಕಿ ಸ್ಪೆಲ್ಲಿಂಗ್ ಗೊತ್ತಿಲ್ಲ.
. ಹ್ಮ್ ಈಗ ಬಂದಿರ್ತಾವಲ್ರಿ ನಂಬಲ್ಲಿ ಹೈಸ್ಕೂಲ್ ಕ ಇವನ್ ಕನ್ನಡ ಸೈ. ಇರಾಕ್ ಬರಾಂಗಿಲ್ರಿ ಮೇಡಮ್ ಅಂತ ಹುಡುಗುರು ಬಂದಿತಾರೆ ಹೈ.
ಅದು ಗೌರ್ಮೆಂಟ್ ಅಂದ್ರೆ ಏನ್ ಎಷ್ಟ್ ಬರ್ತಾವ ಅಷ್ಟ್ ತಗೊಳ್ಳೇಬೇಕು ಅವ್ರ ಅಡ್ಮಿಷನ್.
ಹೌದ್ರಿ.
ಹಂಗಾಗಿ ಎಲ್ಲಕ್ಕ ಕತ್ತಿ ಕುರಿಗಳು ಸೇರ್ಸ್ದಂಗ ಎಲ್ಲದ ಒಳಗ ದುಡೋದ ದುಡೋದ. ಇಲ್ಲ ಟೀಚರ್ಸ್ ತಲಿ ತಿನ್ನೋದು ಆಮೇಲ್.
ಹಿಂಗೆರೀ.
ಇಲ್ಲ್ ಹಂಗ ಮಾಡಲ್ರಿ ಫಸ್ಟ್ ಅವ್ ಎಕ್ಸಾಮ್ ತೊಂಡು ಓದಕ ಬರಕ ಬೆಸಿಕ್ ಬಂದ್ರ ಅಷ್ಟ ಅಡ್ಮಿಷನ್ ಮಾಡ್ಸ್ಕೋತಾರ ಅವರು.
ಇಲ್ಲ್ ನೋಡ್ರಿ ಅಲ್ಲಿ ಯಾವ್ದು ಸಿಲಬಸ್. ಮುಗಸಬೇಕನದಲ್ರಿ ಮೊದಲ್ ಎಲ್ಲಾ ಪ್ರೈವೇಟ್ ಸ್ಕೂಲ್ ಬೇಸಿಕ್ ಪರ್ಫೆಕ್ಟ್ ಮಾಡಸ್ತಾರಿ ಅವ್ರಿಗೆ. ಹ್ಮ ಕಂಪಲ್ಸರಿ ನೋಡ್ರಿ ಪ್ರೈವೇಟ್.
ತೋತಾರ ಫಸ್ಟ್. ಈಗ ಸ್ಟಾರ್ಟಿಂಗ್ ಐದನೇ ಕ್ಲಾಸ್ ನಾಕರಿಂದ ಆಯ್ತಲ್ರರಿ ಐದನೇ ಕಡೆ. ಫಸ್ಟ್ ಅದು ನೋಡ್ತಾರ ನಾವೇ ತಗೊಂಡಿ ಮೊದ್ಲು ಮಾಡ್ದಾಗ ಅವ್ರಿಗೆ ಕನ್ನಡ ಓದಸ್. ನ್ಯೂಸ್ ಪೇಪರ್ ಇಂಗ್ಲಿಷ್ ನ್ಯೂಸ್ ಪೇಪರ್ ಓದಸ್ಬೇಕು. ಮ್ಯಾತ್ಸ್ ಬೇಸಿಕ್ ಹೇಳ್ಬಕ್ ಎಲ್ಲ. ಅವ್ರಕ್ಕೆ ಎಷ್ಟು ತೋಗಾಗ ಅಷ್ಟ ಆಗ ಅಟ್ಲೀಸ್ಟ್. ಅ ಮಿನಿಮಮ್ ಮಾರ್ಕ್ಸ್ ತಗೊಂಡ್ರ ಅಷ್ಟೇ ಅವ್ರದ್ ಅಡ್ಮಿಷನ್. ಹ ಇಲ್ಲಾ ಅಂದ್ರೆ ಇಲ್ಲ ಅವ್ರದು ಸ್ಕೂಲ್ ಟಾರ್ಗೆಟ್. ಹೌದಲ್ಲ ಎಷ್ಟು ಮಾಡದ ರಿಸಲ್ಟ್.
ಹೌದ ಹೌದ್ರಿ ಯಾಕಂದ್ರ ದಡ್ ಇದ್ದವ ತಗೊಂಡ ಇಲ್ ನಮ. ನಂಬಲ್ಲಿ ಒಂದ್ ಹೇಮ ರೆಡ್ಡಿ ಮಲಮ್ಮ ಸ್ಕೂಲ್ ಅದ ರೀ ಅಲ್ಲಿ ಎಲ್ಲ ದಡ್ಡ ಇದವರಿಗೆಲ್ಲ ಟಿ ಸಿ ಕೊಟ್ ಮನಿ ಕಳಸ. ತರ್ ನೋಡ್ರಿ ಹುಷಾರಿದ್ರ ಅಟ್ಟೆ ತಗೊಂಡಾರ ಇಲ್ಲಿ ಅಡ್ಮಿಷನ್. ಓದಲ್ರಾದಾವ್ರಿಗಿರಿ ಟಿ ಸಿ ಕೊಟ್ಟ ಕಳಿಸಿ ಬಿಟ್ಟಾರಿ.
ಅದೇ ಅವೆಲ್ಲಾ ಇಲ್ಲ ಬಂದ್ಬಿಡ್ತಾವ ಗೌರ್ಮೆಂಟ್ಗ್ ನ.
ಇಲ್ಲಿ ಓದಕ ಬರ್ಲಾಗ ಬರ್ಲದ ತೋಗೋಂಡ ನಾ ತಿದ್ದಿ.
ನಾವ್ ತಿದ್ದ ತಿದ್ದ ಮಾಡ್ಬೇಕು ಮತ್ತೆ ಗೌರ್ಮೆಟ್ ಸಾಲಾಗ ಏನ್ ಕಲಸ್ತಾರ ಅನ್ಬೇಕ. ಹ ಹುಷಾರಿದ್ದಾವೇನ ಎಲ್ಲ ಇದ್ರು ಓದ್ತ ಮನ್ಯಾಗ್ ಕುಂತ್ರು ಓದ್ತಾವು.
ಎಲ್ರೂ ಓದ್ತಾರ ಅಂತ ಮಕ್ಕಳು ತಿದ್ದುದಲ್ರರಿ. ಏನು ಬರಲ್ ನೋಡ್ರಿ ಅಂತ ಮಕ್ಳಿಗೆ ಓದಚಿಸ್ರ ಒಂದು.
ಒಂದ್ ಐದ್.
ಹಾರಿ ಸವಾಲ್ರಿ ಈ. ನಾವು ಗೌರ್ಮೆಂಟ್ ಸಾಲ ತಂದು ಆಟೋ ಚೂರೋ ಪರೋ ಮಕ್ಳಿಗೆ ಹೋದಂಗ ಮಾಡ್ತಿವಲ್ರರಿ ಸಾಕ್ ನಾವೇ ಗ್ರೇಟ್. ಅನ್ಕೋಬೇಕ್ರಿ.
ಏನು ಬಲಾರ್ದವ್ರಿಗೆ ಅಟ್ ಲೀಸ್ಟ್ ಒಂದ್ ಲೆವೆಲ್ಗೆ ತರ್ತೀವಲ್ಲ ಅಲ್ಲ. ಅದ ನಮ್ ಸರ್ ಅದೇ ಹೇಳ ಮೀಟಿಂಗ್ನಾಗ ಸೆಲಬಸ್ ಏ. ಲ್ಲ ಸುಮ್ಮ್ ಸೆಲೆಬಸ್ ಮುಗ್ದದ ಅಂತ ಅಪ್ಡೇಟ್ ಕೊಡ್ರಿ ಅಷ್ಟೇ ನೀವು ತಾಲ. ಪ್ರಾಕ್ಟೀಸ್ ಮಾಡ್ಸೋದು ಬರೀ ಅವ್ರ ಹುಡುಗರಿಗೆ ಸೈಟ್ ವರ್ಡ್ಸ್ ಹಾಕದು ಎಲ್ಲ ಫೋನಿಕ್ಸ್ಳದು ಇದನ್ನೇ ಹುಡುಗ್ರಿ ಪ್ರಾಕ್ಟೀಸ್ ಮಾಡಿಸುವ ಹತ್ ಹತ್ ಸಲ ಇಪ್ಪತ್ತು ಸಲ ಬರಯದ್ ಕೊಡ್ಬೇಕು ಓದಕ್ ಕೊಡ್ಬೇಕು
ಮಕ್ಳು ಹತ್ ಸಾರಿ ಬರ್ಕ್ ಕಟ್ಟಿ ಬ್ಯಾಸ್ರ ಮಾಡ್ಕೋತರಿ ಎರಡೇ ಸಾರಿ ಬರಿಕೊಂಬ ಅಂದ್ರೆ ಬರಲ್ರಿ
ಐದ್ ಐದೇ ಸಲ ಬರ್ರಿ ಎಷ್ಟ್ ಸಲ ರೀ ನೋಡ್ಸ್ ಎಷ್ಟ್ ಬರ್ಸ್ತರಿ ಅಂತ್ ಇವತ್ ಹುಡುಗರು ಬುಕ್ ಇಲ್ಲ ಪಾಪ ಹೆಂಗ್ ಓದತಾವ ಎಕ್ಸಾಮಿಗೆ ಅಂತ ನಾನ್ ತ್ತ ಆರನೇ ಕ್ಲಾಸ್ ಹುಡುಗರು ಎಲ್ಲಾ ಹುಷಾರ ಅವ್ರ ಅಲ್ಲಿ. ಎಲ್ಲಾ ಇಂಗ್ಲೀಷ್ ಮೀಡಿಯಂ ಹುಡುಗರು ಬೆಸ್ಟ್ ಅವ ಅಲ್ಲಿ ಆವಾ ಕರೆಕ್ಟ್ ಎಲ್ಲ ಇಂಗ್ಲೀಷ್ ಒಬ್ಳಿಗ್ ಎಕ್ಸಾಮ್ ಇತ್ತು ಬೇಕಲ್ಲ ಓದಕಂತ ನಾವು ಬಡ್ದ ಅಡಿಗೆೇಶಿಂದ ಮನಯಾಗ ನೋಡ್ಸ ಮಾಡ್ಕೊಂಡ ಹೋಗಿ ನಾವು ಬಡಸಿದ್ರಿ ಎಷ್ಟ್ ಬರ್ಸಕತ್ತರಿ ಕೈ ಬ್ಯಾನ್ ಅನಲ್ಕತ್ತಾವಂತ ಅವು
ಏ ಮಕ್ಕಳ್ ಮಾತ್ ಕೇಳಲ್ರಿ ಮೇಡಮ್ರೀರು ಚಾಲ್ ಬೇಸ್ರ ಅದ್ರಿ ಬಿಡ್ರ ಮಡಮ್ರೀ ಎಷ್ಟ ತರ ಆಯಐತ್ ಕ್ಲಾಸಸ್ಗನು ಅಂತ ಮೇಡ್ಮ್ ರೀ ಟೈಮ್ ಐತ್ ಅಂತತ್ರಿ ಅಂತಾವ್ ರೀ ನಮಗೆ
ಹ ನಮ್ಕಿಂತ ಮೊದಲೆ ಅವ್ರೇ ಆತ ಟೈಮ್ ಬೆಲ್ ಆತದ್ರೀ ಅಂತ ಕೆಲ ಒಂದ್ ಇರ್ತವ ರೀ ಉಡಾಳ ಎನ್ ಮಾಡಾಕ್ ಗಲ
ಹೈಸ್ಕೂಲ್ ನಗಾ ಅಂತ ಮೆಕ್ಕಿದ್ ಹುಡುಗರು ಬರ್ತಾರೆ ಒಟ್ಟ ಕ್ಲಾಸ್ ಸೈಲೆಂಟ್ ಕೊಡಲ್ಲ ಮಡರ ಮಕ್ಕಳು
ನಮ ಇದ್ರಾಗ ಪೆ ಮಾ ಹೊಡತಾರ ನೋಡ್ರಿ ಸ್ಕೂಲ್ನಾಗ
ಹ್ಮ್ ಅ ಬಾಯ್ಸ್ ಸ್ಕೂಲ್ ಅಂದ್ರೆ ಹಂಗ ಇರ್ತದೇನ್ರಿ ಮೇಡಮ್ರ ಇನ್ನು ಗರ್ಲ್ಸ್ ಏ ಅಂತ ಸ್ವಲ್ಪ ಬೆದ್ರ ಸಾಕ್ರಿ ಕ್ಲಾಸ್ ಮುಗತಾನ ಪಿನ್ ಡ್ರಪ್ ಸಾಲೆನ್ಸ್ ಇರ್ತವ್ರಿ
ಇರ್ತಾವ್ರೀ ಹೌದು ಹುಡುಗಿರೆ ಹುಡುಗರೇ ಗಲಾಟೆ ಜಾಸ್ತಿ
ಹುಡುಡುಗುರೇ ಗಲಾಟಿ ಬಾಳ ಮಾಡ್ತವ್ರೀ
ಹ್ಮ್ ಅವ್ ಅಂದಜಾಗ ಇರ್ರಿ ಕೆಲವು ನಮ್ ಆರನೇ ಕ್ಲಾಸ್ನಾಗ ಒಂದ ಆದ್ರಿ ಎಲ್ಲಪ್ಪಾ ಅಂತ ಹೇಳ ಹೊಟ್ಟೆ ನಾವ್ ಎಷ್ಟು ಹೊಡದ್ರನು ಒಂದು ಹತ್ತು ನಿಮಿಷ ತಾನೇ ಎದ್ದು ಹೋಗ್ತಾನ ಹೊರಗ ತಾನೇ ಇದಕ್ ಹೋಗ್ಬೇಕಂದ್ರೆ ವಾಶ್ರೂಮ್ಗೆ ಹೇಳಿ ಹೋಗೋದಿಲ್ಲ ನೋಡ್ರಿ ಅಷ್ಟ್ ಮ್ಯಾನರ್ಸ್ ಇಲ್ಲ ಅವನಿಗೆ
ನಾನ ಸರಲ್ರಿ ಏನ್ ಬೇಕಾ ಬಿಟ್ಟಿ ಅನಂಗ ಮಾಡ್ತವ್ರಿ ಹುಡುಗರ್ರೀ
ಹೊಡದ್ರನ ಆಯ್ ತಪ್ಸ್ಕೊಂಡ್ ಒಳಗ ಆ ಸರ್ಗ ಸಾಕಾಗಿದಿವವಿ ಅತ್ ಹೇಳಿನ ಆಯ್ತವ್ರರಿ ಜಾಸ್ತಿ ಎಲ್ಲ ಕ್ಲಾಸ್ನಾಗನು ಹಂಗೆ ಅದ್ರೆ ಟಿ ಸಿ ಕೊಟ್ಟ ಕಲ್ಸಮ್ ಅಂತ ಬ್ಯಾಡ ಬ್ಯಾಡ ಸಾಲ ಗಂದ್ ಬಿಟ್ರಿ ಇವತ್ತು
ಹಾ ಹೌದ್ರಿ
ಏನ್ ನೋಡ್ಬಬೇಕಕ್ ಅವ್ರಂದ ಎಲ್ಲ ಹುಡುಗುರು ಹಾಳಾಗ್ತಾವ.
ಈಗ ಹೂ ರೀ ಅವ್ ಪಾಠ ಎಲ್ಕತವೇ ಎರಡು ಸುಮ್ ಕುಂತು ಚಂತನ್ ನಡ್ಬಕ್ ನಡಬಕ್ ಡಿಸ್ಟರ್ಬ ಅನ್ಸ್ರೀ ಮೇಡಮ್ರರಿ ಮೇಡಮ್ರರಿ ನಮ್ಗೆ ಕಿರಿಕಿರಿ ರೀ ಪಾಜು ಕುಂತ್ ಕೆಳವರಿಗೂ ಕಿರಿ ಕಿರಿ ರೀ ಅಂತ ಕಲ್ಸಕೊ ತಾವು ಕಲಿಲ್ಲ ಮಂದಿಗೂ ಕಲ್ಸ್ಕೊಡಲ್ರು
ಬರೇ ಹುಡುಗರಗ್ ನೋಡ್ಬಕ್ ತಾ ಕಸ್ಕೊಂಡ ಪೆನ್ ಕಸ್ಕೊಂಡ ಕೂದ್ಲಿ ಇಡ್ದ ಜಗದ ಇಲ್ಲ ಅಟ್ಟೆ ನೀರ್ ಕೊಡ ನ ನೀರ್ ಅಡಕೆ ಆಗ್ಯದ ಹೊರಗೆ ತಂದ್ಕ ಕೊಡ ಅಂತಮ್ಮ ಚಂದ ಮನ್ಯಾಗ ಆಳಿ ಂ ಗ ಹುಡುಗರಿಗೆ ಅವು ಹೊಡಿತತಾನವು ಅಂಜ್ಗೇಶಿಂದ ಅಂತ ಹೋಗ್ತಂದ್ಕಡ್ತಾವ ಹುಡುಗರು
ಮತ್ತ ತಬ್ಬಳಕೆ ಮಾಡಂತ ಬಂದ್ಂದ್ರ ಏನ್ ಮಾಡದ್ ನೋಡ್ರಿ ಹೇಳೋದ್ ಅದೆಲ್ಲ
ನಾ ಹೇಳಿದ್ರೆ ಸೊ ಮತ್ತಲ್ಲಗತ್ತು ಮೊನ್ನೆ ಹೊಡೆದಿದ್ದೆ ಒಂದ್ ಎರಡ್ ಸಲ ಒಂದ್ ಎರಡ್ ದಿನ ಗಪ್ಪ ಕುಂತ ಮತ್ತೆ ಮತ್ತೆ ಅದೇ ಚಾಳಿನೇ ಮಾಡ್ದ ಮತ್ತೆ
ಹ್ಮನ್ರಿ ಅವು ಏಟೆ ಇದ್ರರು ತಮ್ಮ್ ಬುದ್ಧಿ ತಾ ತೋರ್ಸಲ್ಡರಿ ಮೇಡಮ್ರಿ ಹ್ಮ ನ್ರಿ
ನನ್ಗ ಹೊಡದ್ರೆ ನಿಮ್ಗೆ ಹೊಟ್ಟೆ ಬೇನಂತ ನೋಡ್ರಿ ಅಂತನ ಅವ
ಅದ್ ಅದ್ಕೆ ಅದ್ನಲ್ರರಿ ಮನೇನ ಅವ್ರು ತಿದ್ದ ಕಾಣಾರದ ಟೀಚರ್ ಕಡಿಂದ ಅಲ್ಲೇ ಹೊಡ್ದ ಬಡ್ದು ತಿದಿಸ್ತಾರೆ ತ ತಾರ ಕಳ್ಸ ಅಂತ ಟೀಚರ್ಗೆ ಇಲ್ಲ ಸ್ಕೂಲ್ಗ್ ಕಳ್ಸ್ ಬಿಡ್ತಾರೀ ಮನಗ ಬ್ಯಾಸಾಗೆ ಬಂದಿರ್ತವ್ರರಿ ಇಲ್ಲಿ ಟೀಚರ್ಸಗೆ ಬ್ಯಾಸ್ರ ಮಾಡ್ಲಿಕ್ಕೆ
ಇರ್ತಾರ ಇಲ್ಲಿ ಹೋದ್ಮೇಲೆ ಮತ್ತೆ ಟ್ಯೂಷನ್ ಕಳಸ್ತಾರಂತ ಅವ್ರ್ ಪೇರೆಂಟ್ಸ್ ಯತರ ಟ್ಯೂಷನ್ ಒತಿಂದ್ರಿ ಅಂತ ಅಂತ ಅಂದ ಅಲ್ಲಿ ಏನ್ ಕಲಿತೀರ ಅಂತ ಏನ್ ಕಲಿಯಲ್ಲ ಅ ಟೀಚರ್ ಹೇಳ್ತಿರ್ತಾರೆ ಟೀಚರ್ ನೋಡಿ ಬರ್ತವಿ ಚಂದ ಯಾರ ಟೀಚರ್ ಆದಾರಂತ ಟೀಚರ್ಗ್ ನೋಡಿ ಬರ್ತಾನ್ ಚಂದಾರ ಟೀಚರ್ ಅಂತಾನ
ಬರಿ ಅದೇನ್ ಮಾಡಕ್
ಇಂತ ಕೆಸ ಹುಡುಗಾಳತಾರೀ ಆಮೇಲೆ ಹುಡುಗ
ಅಯ್ಯೋ
ಆರ್ನೇ ಕ್ಲಾಸ್ಗೆ ಹೆಂಗ ಅಂದ್ರೆ ಮುಂದ್ ಹೆಂಗ ಅಂತ ಯೋಚನೆ ಮಾಡೇನೆ ಇ
ಹ್ಮ್ ಹೌದ್ರಿ
ಸಣ್ಣವ್ರ ಇದ್ದಾಗ್ಲಿ ಸರಿಗ್ಗ್ಲಿಲ್ಲ ಅಂದ್ರೆ ಮುಂದೆನ ಚಲೋ ಆಗ್
ಇವು ಮುಂದ್ ಉದ್ಧಾರ ಆಗಲ್ರಿ ಮತ್ ಇಥರ ನಮ್ ಬಾವಿ ಭವಿಷ್ಯನ ನಿರ್ಮಾಣ ಮಾಡವ್ರಿ ಯೂತ್ಗಳು ಇವೆಲ್ಲಾ ಇವ್ರ ತಲೆಗಿ ಈಗ ಶಾರ್ಟಿಗ ಹಿಂಗ ಹಿಂಗ ಅದ ನೋಡ್ರಿ ಹ ಹೌದ್ರಿ
ಎಲ್ಲ ಹುಡ್ಗರು ಇಂತಥ ಹುಡಗುರ್ನ ಒಡ್ದ ಒಡ್ದ ನಮ್ ಕೈನ ಬೇನಿ ಅಗ್ಯವು
ಹ್ಮ್ ರೀ
ಹೋಗಿ ಈ ಕ್ಲಾಸ್ ಇಂದ ಹೊರಗ ಹಾಕ್ತಿನ ನೋಡ್ ಮಾತಾಡ್ದ ಅಂತಂದ್ರೆ ಆಯ್ತ ತವ್ರಿ ಒಳಗ ಇಟ್ಕೋತಿನಿ ಬ್ಯಾಗ್ ನೀವ ಹೇಳ್ರರಿ ನಾವ್ ಹೋತೀವಿ ಅಂತನ ಇದಾ ಒಂದಿನ ಹೋಗ್ ಅಂದ್ರೆ ಹೋಗೇ ಬಿಟ್ಟಿದ್ದ ಒರಗೆ ಅಂದ ತಾನೇನಂತ ನಾವ್ ಮಾಡಿದ್ರೆ
ತಡ್ರಿ ಮೇಡಮ್ರಿ ಹಾಸ್ತಿನ ಅಂತ ಹೊಳ್ರಿ
ಹ್ಮ್ ಆಯ್ತ ತೋರಿ